ಆರಾಮಪ ಧನುಷ್ ತೆಗ್ಗಿನ್ ಮಟ್ ನೀವು ಏನ ಮಾಡವಂತ್ರಿ
ನಾವು ಏನಿಲ್ಲ ಇವಾಗ ಊಟ ಮುಗಸ್ಕೊಂಬಂದು ಕೂತೀನಿ ಹೌದಾ ಊಟ ಎಲ್ದಿ ಫುಡ್ ತಿಂತಿದ್ದೀರಾ
ಏನ್ರೀ
ಹೆಲ್ದಿ ಫುಡ್ ತಿಂತಿದ್ದೀರಾ
ಹೆಲ್ದಿ ಫುಡ್ಸ್ ಇಲ್ಲ ಚಪಾತಿ ಅನ್ನ ಸರ್ ಅಷ್ಟ ನೋಡ್ರಿ ಇಲ್ಲಿ ಏನು ಹಾಸ್ಟೇಲ್ ದಾಗ ಮತ್ತೆ ಎಲ್ಲಿದಿರ ಎಲ್ಲಿ ಇರೋದು
ಬೆಂಗಳೂರು
ಎಮ್ಮ ನಾವವು ಇಲ್ಲೇ ಶಾಪೂರ್ ಹತ್ರ ಬೀಗುಡಿ ಅಂತ
ಹೌದಾ ನಾವು ಇಂಜಿನಿಯರ್ ಹೋಗ್ತೀರ ನೀವು ನೀವೇನು ಕ ಜ
ಹ ಕೃಷಿ
ಓಹ ಅಗ್ರಿಕಲ್ಚರಾ ಇದು ಕೃಷಿ ಬಗ್ಗೆ ಬಾಳ ಗೊತ್ತ ಇಿರ್ಬೇಕಕ್ ನಿಮಗೆ
ಎಲ್ಲ ಗೊತ್ತು ಅಷ್ಟ್ ಆಲ್ಮೋಸ್ಟ್ ಬಾಳ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಷ್ಟೇ
ಹೌದಾ ಇದು ಮತ್ತೆ ಅದೇನು
ಹಿಗೆಲ್ಲ ಕಲ್ತಿಲ್ಲ ನಾವು
ಹೌದಾ ನಾವು ಸ್ವಲ್ಪ ಇದು ಕೃಷಿ ಬಗ್ಗೆ ನೇಚರ್ ಬಗ್ಗೆ ಬಾಳ ಇಂಟ್ರೆಸ್ಟ್ ಪಡ್ತೀವಿ
ಹಾ ಹಾ ಹ ಹಾ ನಿಮ್ಮಲ್ಲಿ ಯಾವಾಗ ಗಿಡಗಳಿದ್ದಾವೆ
ಹ ಕೇಶಿಯ ನೀಲಗಿರಿ
ಹ ಹಾ
ಇವೆಲ್ಲ ನೀಲ್ಗಿರಿ ಎಲ್ಲ ಉಪ್ಪೇೋಗಿಲ್ಲ ಅಕೇಶಿಯ ಹೂ ಉಪೇೋಗಿಲ್ಲ ಬಟ್ ವಾತಾವರಣ ಚೆನ್ನಾಗಿದೆ ನಮ್ಮಲ್ಲಿ ಹಾ ನಮ್ದು ದೇವನಹಳಿ ಅಲ್ಲ
ಅಲ್ಲಿ ಪ ಪೊಲ್ಯೂಷನ್ ಜಾಸ್ತಿ ಅಂತ ಹೇಳ್ಕೊಟ್ಟ ನ ಕೇಳ್ಬಟ್ಟ
ಇಲ್ಲ ಇಲ್ಲ ಇಲ್ಲಿ ಪೊಲ್ೂಷನ್ ಜಾಸ್ತಿ ಗಲ್ಲ ನಮ್ದು ದೇವನಹಳ್ಳಿ ಸೈಡ್ ಅಂತ ಇಲ್ಲಿ ಕೋಲ್ಡ್ ಏರಿಯಾ ಫುಲ್ ಯಾವಾಗ್ಲೂ ವಾತಾವರಣ ಚೆನ್ನಾಗಿದೆ ಜಾಸ್ತಿ ಇಲ್ಲಾ ಆರಾಮ ಚೆನ್ನಾಗಿದೆ ಬಟ್ ಇದ ಸೈಡ್ ಆದ್ರೆ ಪೊಲ್ೂಷನ್ ಜಾಸ್ತಿಿಯ ಬಾಳ ಮೆಜೆಸ್ಟಿಕ್ ಸೈಡ್ೆ ಪೊಲ್ೂಷನ್ ಜಾಸ್ತಿ ಒಂದೊಂದ ದಿನ ವೇರಿಷನ್ ಇರುತ್ತೆ ಅದು ಇವಾಗ ಗಿಡ ಮರಗಳು ಇದಾವಲ್ಲ ಬಿಸಲು ಮಳೆ ಇಲ್ಲ ಆ ಈಗ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ
ಮಳೆ ಇದನಾ
ಹ ಮಳೆ ಅಷ್ಟೇ
ಇವತ್ತ ಆಗಿದ್ದಾನ ಎಲ್ಲ ಹಾ ಹಾ ನಮ್ಗೆ ಈಗ ಒಂದ್ ವಾರ ಆಯ್ತು ಮಳೆನೆೇ ಎಲ್ಲ
ಯಕೆ
ಏನೋ ಗೊತ್ತಿಲ್ಲ ಮಳೆ ಆಬೇಕು ಆಗ್ತಾನೆ ಎಲ್ಲ
ನಿಮ್ ಕೃಷಿಗ್ ಬಾಳ ಮಳೆ ಬಲ್ಲ
ಅದೇ ಬೇಕು ಮತ್ತೆ ಆಗ್ತಾನೆ ಎಲ್ಲ ನೀರಾವರ ಇದಾರ ನೀರು ಹಾಸ್ಕೊಂತಿದ್ದಾರೆ ನೀರು ಇಲ್ದಾರ ಸುಮ್ಮ ಇದಾರೆ
ಬಳ ಕಷ್ಟ ಆಗಂದ್ರೆ
ಬಾಿ ಕೇಳ್ತರ ಕಷ್ಟ ಅಂತ ಹೇಳಿ
ಇಲ್ಲಿ ಜನಕ್ಕೆ ಮಳೆ ಬೇಡ ಆದ್ರೂ ಮಳೆ ಹಾಕೇ ಬಳತ್ತೆ
ಅದೇ ಅಲ್ಲ ಎಲ್ಲಾ ಎಂಪ್ಲಾಯ್ಮೆಂಟ್ಸ್ ಇತಾರೆ ಅದು ಮನೆ ಬೇಡ ಮಳೆ ಆಗ್ತದೆ
ಹ್ಮ್ ಬಟ್ ನಮ್ ಸೈಡೆ ಎಲ್ಲ ಹೊಲ ಇದ್ದಾವೆ ನಾವವು ಇರೋ ಸೈಡೆ ಎಲ್ಲ ನಿಮಗೆ ಇವು ಪ್ರೆಸಿಡೆನ್ಸಿ ಗೊತ್ತಲ್ಲಾ
ಹ
ಅಲ್ಲಿಂದ ಇಲ್ಲಿಗ್ ಫುಲ್ಲು ಜಾಸ್ತಿ ಕಾಡಿದ್ದಂಗಿದೆ ಫುಲ್ಲು
ಹಾ ಹಾ ಹಾ ಪ್ರೆಸಿಡೆನ್ಸಿ ನಿಮ್ಕೂ ದೂರನೇ ಇದು
ಮೂರ್ ಕಿಲೋಮೀಟರ್ ಆಗುತ್ತೆ ಮೂರ್ ಕಿಲೋಮೀಟರ್ ಫುಲ್ಲು ಕಾಡಿದ್ದಂಂಗಿದೆ ಇದೇ ದ ಒಂಥರ ಹೋಗಲ್ಲ ಹೋಗಲ್ಲ ನಾವು ಅದು ಕಾಡಲ್ಲ ರಕ್ತವಾದ ಪ್ರದೇಶ ಇಲ್ಲ ಅದು ಕಾಡು ಅಲ್ಲ ದಟ್ಟವಾದ ಪ್ರದೇಶ ಅದಕ್ಕೆ ಹೋಗಲ್ಲ
ಮಗಳು ಹಿಡಿತ ಅಂತ ಹೋಗಲ್ವಾ
ಇಲ್ಲ ಇಲ್ಲ ಹಂಗೆಲ್ಲ ಇಲ್ಲ ಅದಕ್ಕೆಲ್ಲ ಹೆದ್ರಲ್ಲ ಹ ಹಂಗೇನಿಲ್ಲ ನಾರ್ಮಲ್ ಆಗಿ ಅಲ್ಲಿ ಜಾಸ್ತಿ. ಇಲ್ಲ ನಾವು ಮೊನ್ನೇ ಮೈಸೂರಿಗೆ ಹೋಗ್ ಬಂದ್ವಿ ಮತ್ತೆ ಈ ಸೈಡ್ ಊಟಿ ಸೈಡ್ ಹೋಬೇಕ ಅನ್ಕೊಂಡಿದ್ವಿ ನೇಚರ್ ನೋಡ್ಬೇಕಂತ. ಹೋಗ್ಬೇಕು ಯಾವಾಗಾರ ನೀವ್ ಬರ್ತೀರಾ
ನಾ ಓ ಇಲ್ಲಿಲ್ಲ ಎಕ್ಸಾಮ್ ಇದವ ನಮ್ಗೀಗ. ಆಗಸ್ಟ್ ಅಲ್ಲಿ ಎಕ್ಸಾಮ್ ಆಗಸ್ಟ್ ಹನ್ನೆರಡು ನಿಮ್ಮು ಮಂಗಳೂರು ಸೈಡು ಹೋದ್ರೆ ಆ ಸೈಡ್ ಹೋದ್ರೆ ಬೈಕ್ ತೊಂಡ್ ಹೋಬಕು. ಕು ಕಾರ್ನಲ್ಲಿ ಹೋಗಿ ಬಂದರೆ ಮಜಾ ಬರಲ್ಲಾ ಅದು.
ಹೌದಾ ನಿಮ್ದ ಇದೆ ಅಲ್ಲಾ ಬೈಕು.
ನಮ್ದು ಬೈಕ್ ಇಲ್ಲ.
ಹೌದಾ ಏಕೆ. ಬೇಡ ಪೊಲ್ಯೂಷನ್ ಆಗುತ್ತೆ ತ್ತೆ ಇದು.
ರೆಂಟ್ ತೋಬಕ
ಇಗ ಬೈ ತಗೊಂಡದ್ರೆ ಪೊಲ್ಯೂಷನ್ ಆಗುತ್ತೆ ಸೈಕಲ್ ತಗೊಂಡಹೋಗೋಣ.
ಮತ್ತೆ ಕಾರ್ಯದೇನೋ
ಇಲ್ಲ ಹಂಗ ಅಂತೀರಾ ಎಲೆಕ್ಟ್ರಿಕ್ ಹ್ಮ ಏನಕ್ಕೆ ಕಾರದು. ಕೆ ಮಸ್ತು ಹ್ಮ ಅದು ಚೆನ್ನಾಗಿ ಮತ್ತೇನು ನೋಡಿ ಯಾವಗರ. ಪ್ಲಾನ್ ಐತಿ ಈಗ ನಿಮ್ ನಂಬರ್ ಶೇರ್ ಮಾಡಿರಿ ಬರ್ತಿಗ.
ಹ ಹೊಸ ಏನ್ ಪ್ಲಾನ್ ಇಲ್ಲ ನಮ್ದು.
ಮತ್ತೆ
ಮತ್ತೇನ
ನೀವು ನೇಚರ್ ನೋಡ್ಬೇಕು ನೇಚರ್ ಎಷ್ಟ್ ಚಂದ ಗೊತ್ತಾ.
ನಮ್ದು ಇಲ್ಲಿ ಫುಲ್ ನೇಚರ್ ನೀವು ನೋಡ.
ಚರ ಎಷ್ಟ ಚಂದಗೊತ್ತ. ಪರಿಸರನದು. ಹಾ ಬರೋಬ್ಬರಿನಾ ನೇಚರ್.
ಕಾಲೇಜಲ್ಲಿ ಎಲ್ಲಾ ಫುಲ್ ಹಸರ ಹಸರಿದೆ ನಮ್ಮ್ ಕಾಲೇಜ್ ಪೂರ್ತಿ.
ಹೌದಾ ನಮ್ ಕಾಲೆಜು ಹಂಗೆ ಇದೆ ನಮ್ ಕಾಲೇಜ್ ಹಂಗೆ ಇದೆ ಹ್ಮ್
ನಮ್ಮಲ್ಲಿ ಇಲ್ಲಿ ರೇಷ್ಮೆ ಹುಳ ಸಾಕಾಣಿಕೆ ಮಾಡ್ತಾ ಎರೆ ಹಳು ಸಾಕಾಣಿಕೆ ಮಾಡ್ತಾರೆ ಬಾರೆ ಿ ಸಾಕಾಣಿಕೆ ಆ ಆಕಳ ಸಾಕಾಣಿಕೆ ಓೆ ನಮ್ಗೆಲ್ಲಾ ಹಾಲು ಅಂದ
ಹ್
ನಮ್ದೊಂದು ಒಂದು ಸ್ವಂತ ಅಲ್ಲಿಿದ್ರ ಎಲ್ಲ ಬರ್ತವೆ ನಮ್ಗೆ ನೀವು ಅಲ್ಲ ಅಲ್ಲಿ ಬೆಂಗಳೂರಲ್ಲಿ ಪಕೆಟ್ ಹಾಲು ಪಕೆಟ್ ಎಲ್ಲ ಒಂತರ.
ಹೌದು ಅದು ನಿಜ ಬಟ್ ಇಲ್ಲಿ ಎಲ್ಲಿದೆ ಅ್ರದೆ ಹೌದು ಅದು ನಿಜ ಆರೋಗ್ಯ ಎಲ್ತ್ ಬಗ್ಗೆ ಬಾಳ ಮಾಡ್ಕೋಬೇಕ ನಾವು ಬಟ್ ಇಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಇದು ಪರಿ ಇದು ಗಿಡಗಳು ಜಾಸ್ತಿ ಅದೊಂದು ಪ್ಲಸ್ ಪಾಯಿಂಟ್ ಆಮೇಲೆ ಊಟ ಒಂದ ಚೆನ್ನಾಗಿದೆ ಹೆಲ್ದಿ ಫುಡ್ ಚೆನ್ನಾಗಿದೆ ಪನ್ನೀರ್ ಕೊಡ್ತಾರಲ್ಲ ಕೇಜೈಲಿ ನೈಟ್ ತ್ರೀ ಡೇಸ್ ಒಮ್ಮೆ ಪನ್ನೀರು ಆಮೇಲೆ ಟೂ ಡೇಸ್ಗೆಂದ್ಿಟ್ ಮಶ್ರೂಮ್ ಕೊಡ್ತಾರೆ ಹೆಲ್ದಿ ಫುಡ್ ಅಲ್ಲೇ ಸಿಗುತ್ತೆ ಅಲ್ಲಾ ನಮಗೆ ಅದಕ್ಕೆ ನಿಮಗ ಏನು ಊಟ ಕೊಡ್ತಾರೆ ಎಲ್ದಿ ಫುಡ್
ನಮ್ಗೆ ಹೆಲ್ದಿ ಫುಡ್ಸ್ ಅಂತ ಏನಿಲ್ಲ ಹ ಚಪಾತಿ ಬೆೇಳೆ ಪಲ್ಯ ಕಾಳ ಪಲ್ೆ ಪಲ್ಯ ಮಾಡ್ತಾರೆ
ಕಾಲು ಕಡಿಗಳು ನಿಮ್ಗೆ
ಅನ್ ಕಲ್ಲ ಅವೇ ಎಲ್ಲಲ್ಲದೆಫುಡ್ ನಮಗೆ ಇವತ್ತು ಕ್ಯಾರೆಟ್ ಪಲ್ಯ ಕ್ಯಾರೆಟ್ ಪಲ್ಯ ಹುಳ್ಳಿಕಾಳ ಪಲ್ಯ ಚಪಾತಿ ಮಾಡಿದರು ಇವತ್ತು ಇಲ್ಲಿ ಸ್ಲ್ಪು ನೆಟ್ವರ್ಕ್ಗಳಮ್ಮ ಸಮಸ್ಯೆ ಇದೆ ನಮಗೆ
ಹೌದಾ
ಇಲ್ಲಿ ಹಳ್ಳಿ ಸ್ವಲ್ಪ ಹಳ್ಳಿ ಲ ಪ್ರಾಬ್ಲಮ್ ಆಗ
ಹಾ ಹೌದಾ ನಮ್ದು ಬೆಂಗ್ಳೂರು ಬೆಂಗ್ಳೂರು ಫೈವ ಜಿ ಬರುತ್ತೆ ಇಲ್ಲಿ ಫೈವ ಜಿ ಬಸ್ ಈರ ಇದೆಲ್ಲಾ ಪರಿಸರಲ್ಲ ಹಾಳ ಮಾಡ್ತಿದ್ದಾರೆ ನಿಮ್ದೆ ಬೆಸ್ಟ್ ಹ
ಎಲ್ಲಾ ಪರಿಸರ ಏನು ಮಾಡಿದ ಲ್ಲ ಆ ಮೈ ಎಲ್ಲ ಪ್ರಡಿಮ ಇಲ್ಲ ಅಲ್ಲಿ
ಹೌದಾ ಮತ್ತೆ ನೆಟ್ಟು ಖಾಲಿ ಆಗುತ್ತೆ ಬೇಗ ನಿಮ್ದು
ಬರೇ ಕ್ಲಾಸ್ ಇರ್ತವೆ ಕ ಪ್ರಾಥಮಿಕ ಸಮ ಒಂದು
ಒಲ್ದ್ ಕಡೆ ಹೋಗ್ತೀರಿ
ಹೌಟವಿ ಏಳುವರಿ ಬಂದ ಮಾಡಡಿ ಎಂಟುವರೆಗೆ ಬುಕ್ಿಡ್ಿತೀವಿ ಲ್ಲ ಅಂದ್ರೆ ಮಾತಾಡಿ ಮಲ್ಕೊಂಡ್ ಬಿಿಡ್ತೀವಿ ಸುಸ್ತಾಗಿರ್ತೀವಲ್ಲ ಆಡಿ ಆಡಿ ಈಗ ಒಂದು ಒನ್ ವೀಕ ಆ ಮುಂಜೆಲ್ಲೆ ಯೋಗ ಮಾಡಿಸತ ಹ
ಹ್ಮ್ ಓ ಮತ್ತೆ ಇದಕ್ಕ ಹೋಗಲ್ವಾ ಹೊಲ ಗಿಡ ಹೊಲಕ್ಕೆಲ್ಲ ಹೋಗಲ್ಲ
ಎ ಹಾ ಇದದಕ್ಕೆ ೆ ಫಸ್ಟ್ ಸಮ ಫಸ್ಟ್ ಸಮ್ನಲ್ಲಿ ಫೀಲ್ಡ್ ವರ್ಕ್ ಇತ್ತು ಈ ಸೆಕೆಂಡ್ ಸಮ್ನಲ್ಲಿ ಅದೇ ಫಸ್ಟ್ ಸಮ್ನಲ್ಲಿ ಇತ್ತು ಫೀಲ್ಡ್ ವರ್ಕ್ ಸೆಕೆಂಡ್ ಸಮ್ನಲ್ಲಿ ಏನು ಫೀಲ್ಡ್ ವರ್ಕ್ ಇಲ್ಲ ಲಾಯ್ಲೆಕ್ಕ ಕಾಲಜ್ ಕಾಲಜ ವಟ್ಸ ಫುಲ್ಲ ರುಬ್ಬಿದ್ರ ನಮ್ಮನಲಿ ಹಾಕೊಂಡು ಫೀಲ್ಡ್ ನಲ್ಲ ಅ ಫೀಲ್ಡ್ ನಲ್ಲಿ ಎಲ್ಲಿ ಕೆಲಸ ಮೇಜ್ ಬೆಳಸಿದ್ವಿ ಸುರಫನ್ ಬೆಳಸಿದ್ವಿ ಅದು ಬೀಜ ಊರದ ಇಂತ ಸೀಡ್ ಟು ಸೀಡ್ ಅಂತಾರಲ್ಲ ಆ ಥರ ಬೀಜದಿಂದ ಬೀಜ ಅಂತಾರಲ್ಲ ಆ ಥರ ಮಾಡಿಕೊಡ್ಬೇಕು ಒಂದು ಬೀಜದಿಂತ್ರ ಸಾವಿರಾರು ಬೀಜ ಮಾಡಿಕೊಡೋದು ನಮ್ದು ನೀ ನಿಮ ಕೋರ್ಸು ನಿಮಗೆ ಚಂದ ನಮ ಕೋರ್ಸು ನಮ್ಗೆ ಚಂದ ನೀವಗೆಲ್ಲ ಅರಾಮ್ ಪ್ರಾಜೆಕ್ಟ್ ವರ್ಕ್ ಮಾಡಿ ದುಡಿತಿದ್ದೀರಾ ಅ ರೆೆಡಿ ನಾವು ಏನಿಲ್ಲ ಇಲ್ಲಿ
ನಾವ್ ಏನಿಲ್ಲ ನಾವು ದುಡಿತೀವಿ ಇಲ್ಲ ನಾವು ಸುಮ್ನೆ ಕೃಷಿ ಬರ್ಬೇಕ ಮಸ್ತ್ ಇರ್ತಿತ್ತು ಇಲ್ಲಂದ ಅರಣ್ಯ ಇಲಾಖೆ ಅದ್ರು ಹೋಗ್ಬೇಕಿತ್ತು
ಫಸ್ಟ್ ನೀವು ಹೋಗಿದ್ರೆ ನಿಮ್ದು ಸಿಕ್ತಿತ್ತು ನೀವೇ ಹೋಗಿಲ್ಲ ಹೂ
ಹೌದು ಅದು ನಿಜ
ಕೃಷಿ ಇಲಾಖೆ ಹೋಗಿದ್ರೆ ಚೆನ್ನಾಗ ಆಗ್ತಿತ್ತು
ಆರಾಮ್ ಕಿರಾಮರನ್ ಬೆಳ್ಸ್ಕೊಂಡ್ ಇರ್ಬೋದಿತ್ತು ಏನ್ ಮಾಡ್ತೀರಾ ಹಣೆ ಬರ
ಹ ಹಾ
ಮತ್ತೆ ಬೆಂಗಳೂರು ಗೆ ಬನ್ನಿ ನೀವು
ಪ್ರವಾಸ ಬರ್ಬೇಕು ಒನ್ಸಲ್ ಬೆಂಗಳೂರು ಮಲೆ ನೀವು ಫ್ರೀ ಇರಬೇಕಾ ಅಲ್ಲ ನೀವು ಬೆಂಗಳೂರ್ ಬಂದ್ರ ನೀವು ಫ್ರೀ ಇರ್ಬೇಕಲ್ಲ
ನೀವು ಬರ್ರಿ ನಿಂಗ್ಸ್ಕರ ಫ್ರೀ ಆಗ್ತೀವಿ ಬನ್ನಿ ಹೂ ಇಲ್ಲಿ ಮೆಜೆಸ್ಟಿಕ್ ಅಂತ ಇದೆ ಅಲ್ಲಿ ಬನ್ನಿ ಹೌದಾ ಕೂರ್ಗ ಹೋಗಬರನ್ನ ಬನ್ನಿ ಊರು ತಿರುಪತಿ ಆ ಸೈಡ್ ಎಲ್ಲಾ ಮಸ್ತ್
ಹಾಂ ತಿರುಪತಿಗೆ ಹೋಗಿಲ್ಲ ನೀವು ಹೋಗ್ಿ ಬಂದಿರ ತಿರುಪತಿಗೆ ನೀವು ಹೋಗ್ ಬಂದಿದ್ದೀರಾ ಏನು ತಿರುಪತಿಗೆ
ಇಲ್ಲ ಅವಾಗ ಮನೆಯವದ ಕಡೆಯಿಂದ ಹೋಗಿದ್ದ ಇದ್ದೀವಿ ಫ್ರೆಂಡ್ಸ್ ಕಡೆಯಿಂದ ಹೋಗಿಲ್ಲ ಇಲ್ಲಿಂದ ಬಾಳ ಕಮ್ಮಿ ಆಗುತ್ತೆ ಕಿಲೋಮೀಟರ್ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಆಗುತ್ತೆ ಮೂರ್ ತಾಸ ದಾರಿ ನೀವ್ ಆರಾಮ್ ಬನ್ನಿ ಬೇಕಾರ ಪಯ ಪಡದ ಹ
ಒಂದು ಕಾಲು ಬರ್ತದೆ ಅಡಿ ಒಳ್ಳೆ ಅಸನ್ ರೀ ಅದೇ ಅದೇ ಒಂದು ಕಾಲು ಬರ್ಗ ತಡಿ ಒಳ್ಳೆ ಮಾಡಿನಿ ನಿಮಗೆ
ಓಕೆ ಆಯ್ತ್ ರೀ